ಹಲೋ ಹಲೋ ಕೇಳುತ್ತಿಲ್ ಈಗ.
ಹೇಳ ಹೇಳ ಹಾ ಹಾ ಬರ ಬರಿ ಕೇಳಸ್ತ ಹೇಳ.
ಹ್ಮ್ ಹೇಳ ಅದ ಅವ್ರ ನಾಲ್ಕು ಮಂಡ್ಯಾರ ಈಗ ಅವ್ರ ಮಾವ ಹಬ್ಬ ಬಂದಾನ ಈಗ ಅಂಬ್ಲು ಅವ್ರಚ್ಚನಾರ ಮಾವ. ರೂಮೊಲ್ಗಾ
ಯಾರೋಮರಾಯ.
ಹಂತಪ್ಪಾ ಅವಂದು ಎಷ್ಟು ಯಾವಾಗ ಮುಗ್ದಂತ. ಅವರೂರಾವನೆ. ನಿನ್ನೆ ಬಂದ ನಿನ್ನೆ ಬಂದ ನಿ ಮೊನ್ನೆ ಮೊನ್ನೆ ಅವ್ರ ರೂಮ್ಗೆ ನಾವ್ಯಕ್ ಹೋಗಂ.
ಹ ಅವ್ ರೂಮ್ಗೆ ನೀವು ಹೋಗಿರಿ
ಯಾರೂಂಗೆ ಇಲ್ಲ ಇಲ್ಲ ಅವ ಮನ್ನಿ ಬಂದನಾ ಮನ್ನಿ. ಮದಲ್ ಬಂದ್ ಹೋಗಿದ್ನ ಅಂತವ. ಈಗ ಮತ್ತ ಅದ ಯಾವ ನೋಡ ಅಡ್ಮಿಶನ್ ಮತ್ ಬಂದಾನ ಹ
ಹ್ಮ್ ನೋಟಿಫಿಕೇಶನ್ ಆತಾವ ನೌಕರಿ ಮಾಡಕಬೇಕು ಬಂದನಾ.
ಇಲ್ಲ ಈ ಸಲ ಒಂದ ಎಲ್ಲಾ ಬರ್ಬ ಬಿಡ್ತಿನವ ಮೆ ಅ ಕಡೆ ಅದಕ್ಕೆ ಹೋಗ್ ಬಿಟರ್ ಆಯತ ಅಂತ ಬಂದ ನು.
ಹುಂ ಹುಂ ಹುಂ ಹುಂ ಬರೋಬರಿ ಬರಬರ್.
ಇಷ್ಟ ಬಿಟ್ಟ್ರ ಇಷ್ಟ ಆಗಿಬಡಿ ನೋಡಣ ಒಂದ್ಸಲ ಬರದಕ್ ಬಟ್ಟಿಗೆ ಸಾಮಲ್ ಬಿಟ್ಟು ಬಿಡಂತಕೇಸಿ
ಎಲ್ಲಿ ರೂಂನ್ಯಾಗ್ ಬಂದೆನಿಗ್
ಇಲ್ಲ ರೂಮ್ ಇಲ್ಲ ಏನ ಹೊರಗಿನ ರೂಮ್ಗಾದ್ರ ನಮ್ ಒಂದ್ ಒಂದ್ ಕಾಲ್ ಒಳಗಿಟ್ರೆ ನೆಟ್ವರ್ಕ್ ಫುಲ್ ವಿತೌಟ್ ನೆಟ್ವರ್ಕ್ ಆಯ್ತವು ಫೋನ್.
ಹೌದಾ
ಒಳಗ ಸ್ವಲ್ಪ ಒಳಗ ಆತದ ಇಲ್ಲಿ ಅವ್ರತ ನಡೀತ್ ನೋಡ್. ಈಗ ಒಂದ ರೂಂನ್ಯಾಗ್ ಆರ್ ಸ್ವಲ್ಪ್ ದೂರದಂತದ ಈಗ ಹ.
ನೀನ್ ಅದಕ ಅವ್ನ ಅದಕ್ ನಿ ಅ ಪನಿ ಲಾಗಿನ್ ಮಾಡ್ಕೊಂಬ ಬಿಡ್ ನೀನ್ ತಲೆ ಕೆಡಿಸ್ಕೊಬೇಡ.
ಹ್ ಇಲ್ಲ ಅವದ ಫೋನ್ ಬರ್ಲ ಅವನ ಫೋನ್ ನೆಟ್ವರ್ಕ್ ಯಾವ ಫೋನ್ ಬರ್ಲ್ಲ.
ಅಲ್ಲ ಯಾವ್ ಫೋನ್ ಬರ್ಲಿಕ್ಕಿಲ್ಲ ಅದು ಪೈಸ ಆಗಿತ್ತ ಸ್ವಲ್ಪ ಸ್ಪೀಡ್ ಆಗ್ತದ ವರ್ಕ್ ಸ್ಪೀಡ್ ಆಗ್ತದ ಮೊಬೈಲ್.
ಹಾ
ನಿಮ್ದ ಸ್ಟೋರೇಜ್ ಕಡಿಮೆ ಅದ ಸ್ಟ್ರಕ್ ಆಗ್ತಿರ್ತವ ಹ್ಯಾಂಗ್ ಆಗ್ತಿರ್ತಾವ.
ಏನ ಸ್ಟೋರೇಜ್ ಜಾಸ್ತಿ ಆದಲೇ ಸ್ಟೋರೇಜ್ ಕಮ್ಮಿಲ್ಲಾ ಫೋರ್ಜಿ ಅಷ್ಟೇ ಡಿಪೆಂಡ್ ಸಿಗ ಇರೋದು ಮಾತ್ರ
ಆದ್ರೂ ಈಗೆಲ್ಲ ಅಪ್ಲಿಕೇಶನ್ಗ್ ವರ್ಕ್ ಆಗಲ್ಲ ಈಗ ಫೈವ್ ಜಿ ಸಿಕ್ಸ್ ಜಿ ಬಂದು ಬರ್ಲತ್ತವ
ಹ
ಸುಮ್ಮನೆ ಯಾಕ ರಿಸ್ಕ್ ಅಂತ ಜಲ್ಡಿನೆ ಮುಗಿಸ್ಬಿಡಾನ್.
ಹೌದಾ ಅಲ್ಲಾ ಈಗ ಕ್ಲಾಸ್ ಕೇಳ್ತನವ.
ಏ ಒಂದ್ ದಿನ ರಿಕ್ವೆಸ್ ಮಾಡಕೊಂಬಿಡಲೇ ಹೆಂಗ ಆಕ್ ಎಲ್ಲಾ ಸಾಯಂಕಾಲ ಕೊ ನೈಟ್ ಕೊಡ್ತೀನಿ ಅಂತ ಹೇಳ ಅವರಿಗೆ
ನೈಟ್ ಎಲ್ಲಾ ನೈಟ್ ಮಾತಾಡಬೇಕ್ ನಡತ ನವು ನೈಟ್ ಮಾತಾಡ್ತೀಯಾ
ನೈಟಾ
ನೈಟ್ ಅಂದ್ರೆ ಈಗ ಆರ ಏಳೂ ಲಸ
ರೋಡ್ರೇನು ಏಟ ಏಟದ ಅಂತ ಮಾತಾಡ್ತ ಮಾತಾಡಿತಿಯಾ
ಈಗ ಮತ್ತೆ ಒಂದ ಒಂದ್ ಫೋನ್ ಎಷ್ಟ ಟಾಸ್ಕರ್ತವ ಹೇಳ
ಹಂಗಲ್ಲೋಮ್ಮ ಅದೆಲ್ಲ ನಾ ಹೇಳಿದ್ದ ಇದ್ರ ಬಗ್ಗೆಲ್ಲ ಮಾತಾಡತನ ಅದ್ರ ಬಗ್ಗೆ ಮಾತಾಡಾತ ನಾನ್ನ ಟಾರ್ಗೆಟ್ ಬಗ್ಗೆ
ಟಾರ್ಗೆಟ್ ಅದೇ ಈ ಯಾರ ಹಚ್ಬೇಕುಂದ ಯಾರ ಯಾರಾ ಎನು
ಅದರ ಬಗ್ಗೆ ನಾ ಆಮೇಲೆ ಹೇಳ್ದೇನ್ ಬಿಡು ಅದ್ರ ಬಗ್ಗೆ ತಲೆ ಕಡಸ್ಕೊಬೇಡಾ
ಹುಂ
ಈಗ ಮತ್ತೆ ನಂಬ್ಲಪ್ಪಬ ಏನ ಅಂತಾನ
ಹಾ
ಅಂಬಲಪ ಎನಂತಾನ
ಹಪಾ ಇಲ್ಲೇ ಒಣಕೊಂಡ್ ಹೋಗ್ಯ ನಿನು ಎತಿನ್ನ ಆ ಊಟ ತಿಂದಕೇಸಿದ ಎಲ್ಲಿಗ್ ಮುಟ್ಟದ್ದ ಅಂತಿ ನಾನು
ಅಂಬ್ಲಪ್ಪಾ
ಇಲ್ಲೇ ಒಣಕೊಂಡ್ ಹೋಗಿದ್ದನಪ್ಪ
ಹ್ಮ್ ಇಲ್ಲ ಅಮ್ಲಪ್ಪ ಫುಲ್ ನೈಟ್ ಎಲ್ಲಾ ಇದ ಮಾಡಿದತ್ರ ಅವ್ರು ಆ ಕಡೆ
ಯಾ ಏನ್ ಮಾಡ್ತಾನಪ್ಪಾ ಯ ಮಾಡಿದ್ರ ಮೈಂಡ್ ಸರೀ ಇರ್ಬೇಕಲ್ಲ ಇಲ್ಲಿ ಎಲ್ಲಾ
ಇಲ್ಲಿ ಅಲ್ಲಿ ಏನ್ ಮಾಡಿದ್ದು
ಅಲ್ಲ ಇಲ್ಲೇ ಪೂರಾ ಎಲಬು ಮುಟ್ಟಿದ್ದವು ಇನ್ನು ಎಲ್ಲಿ ಅಲ್ಲಿ ಹೊೋಗಟಿ ಎಲಬು ಕರಿಬೋತವ ನನಗೆ ನ್ ನನಗೆ
ಏ ಇಲ್ಲೋ ಈಗಲ್ಲ ಕಾಳು ಮೇಂಟೈನ್ ಮಾಡ್ಕೊತಾರ ಅವ್ರ ಶೆಂಗದ್ ಕಾಳು
ಇಬ್ರಕ್ಕಿಬರು ಹಂಗ್ಯಾರ ಅಲ್ಲಿ ಅವ್ರ
ಯ್ ಕಾಳಗಂಟ ಮಾಡಕತಾರ ಅವರು ಮುಂಜಿ ಮುಂಜಿಲ್ ನೆನೆಟಗೆಸಿರಾತ್ರಿ
ಯಾರ ಇವಾ ಪೂಜಾರಿ ಅವನ
ಏ ಪೂಜರೇ ನಮ್ಗೆಲ್ಲಾ ನ್ಯಾಚುರಲ್ ಇರಲಾಕ್ ನಮ್ಗೆ ಹಂಗ ಬೇಡ ಅಂತ ನಮಗನ್ಯಾಚುರಲ್ ಆದಲೇ ಅಂತ ನಾನಂತಿನಿ. ಏಯ್ ಬರ್ಯ ಅವ್ ತಿಂತಾರ ನ ಮ್ಲೆೇ ಬರ್ರ
ಅಯ್ಯ ಐತಿ ಇವತ್ತು ನಾ ಬಿಟ್ಟ ನಾಳೆ ಹೆಂಗ್ ಹೊಡ್ತಾನ ನ ಫಿಸಿಕಲ್ ಅಲ್ಲಿ.
ಆದ ನಂಬಲ್ ದಮ್ಮ ಆದಂತ ನವಾ
ಅಲ್ಲಿ ಚಷ್ಟ ಬರ್ಲಿಲ್ಲ ಅಂದ್ರೆ ಏನ್ ಮಾಡತ ದಮ್ಮೊಡದ್ ದ ಈವಾಇಟೋತನಲ್ಲೇ ನಾಳೆ ಪಿಸಿಕಲ್ ಹೋಗಿ ವಾಪಸ್ ಬರ್ತಾ ನೋಡನಿಂಗೆ.
ಹಾ,
ನೋಡ್ ನೀನ್ ಯಾಕೆಚೆಷ್ಟ ಬರಲ್ಲಾ.
ಹಾ,
ಅದೇನೋ ಇನ್ನ ರನ್ನಿಂಗ್-ಗಿನ್ನಿಂಗ ಹೊಡಿತಿನ ಅಂದ್ರೆ ಆಗ್ಬೋದಪ್ಪಾ. ಬಟ್ ಚೆಸ್ಟ್ ನಾ ಈಜಿ ಅಲ್ಲ ಚೆಸ್ಟ್ ಬರಿಸದು.
ಅ ನ ಕ ಆ
ಅಷ್ಟು ಈಜಿ ಅನಕೊಂಡಾನ ಅಂದೆಚೇಷ್ಟ ಬರ್ಸೋದು.
ಹಾ,
ಮೊದಲಿಂದಾನೇ ಪ್ರಿಪೇರ್ ಆಗ್ಬೇಕಪ್ಪು ಅವುಕೆಲ್ಲಾ ಎಕ್ಸಾಮ ನ ಮುಗ್ಸಂಡ ನೋಡ್ತೀನಿ ಅಂತಂದ್ರೆ ಆಗದಿಲ್ಲಾವು.
ಎಲ್ಲಾ ಹುಡುಗರು ಮಾತ್ರ ಬೆಂಕಿ
ಓದಿದ್ರ ಎದಕ ಬಂತ್ಲೇ ಅದಕ ತಕ್ಕ ಮೈಂಟೈನ್ ಮಾಡಬೇಕಲ್ಲ ಫಿಸಿಕ್ ಫಿಸಿಕ್ ಮೈಂಟೈನ್ ಮಾಡ್ಬೇಕಲ್ಲಾ.
ಓಹೋ ಮೊದ್ಲು ಆಗನ್ ಆಗ್ಲಿ ನಮ್ದ ನೋಡಕಂ ಮತ ನೋ್ರ ಅದೇ ಈಗ ಹೇಳಿದ್ರೆ
ಆಗ್ಲಾರ ಅದ ಅದ್ರಿಂದ ಯೂಸ್ ಅಲ್ಲಿ ಫಿಸಿಕಲ್ ಮೈಂಟೈನ್ ಮಾಡೋದ್ರಿಂದ. ಮತ್ತ ಮೈಂಡ್ ಕಾನ್ಸನ್ಟ್ರೇಷನ್ ಹೆಚ್ಚಗಿ ಆಗ್ತದ ಓದಕ್ ಇಂಟ್ರೆಸ್ಟ್ ಬರ್ತದ. ನಾಳ ಒಂದ್ ವೇಳೆ ಸಡನ್ಲಿ ಅಂದ್ರ ನಾ ಫಿಜಿಕಲ್ ಒಡಕೊಂಡ ಹೋಗ್ತೀನಿ ಅನ್ನದ ಇರ್ತದ.
ಹ್ಮ್,
ಅವ್ರ ಹೆಂಗಾರ ಗೊತ್ತಾ ಏನು ನಮ್ದ ಆಗಲ್ಲ ಅಂತ ಕನ್ಫರ್ಮ್ ಅದಾಅವ್ರಿಗೆ.
ಆ ಟೈಪ್ ಬೇಕ ಕುಂತಾರೆಂದ್ಯಾ
ಹಾ, ಕನ್ಫರ್ಮ್ ಇತ್ಸಲ ಅಂದ ಹೇಳತಾರ ಅವರು. ಆಗನ ಹಾಗ್ಲಿತಗೋ ಆಮ್ಯಾಗ ನೋಡಮ್ಮ ಅಂತ ಅಂದ್ರ ಅವ್ರಗ್ ಗೋರ್ತದ ನಂದೇನ್ ಆಗಲ್ಲ ಇದೇನಾ ನಾವೇನ್ ಪಿಸಿಕಲ್ ಬರಲ್ಲ ಅಂತ ಗೂರ್ತದಾವ್ರಿಗೆ.
ಟೈಮ ಇಲ್ಲೊ ಎಪ್ಪ ಟೈಮ ಇಲ್ಲ ಅಂತ ಅವರು ಆತಾರೆ ಸರ್ ಚಂತನ ಅದು ಮಾಡಿದ್ರೆ.
ಟೈಮ್ ಇಲ್ಲ ಅಂದ್ರೆ ಮತ್ತೆ ಇಷ್ಟು ದಿನ ಏನ್ ಮಾಡಿದೆ ನಮಕ್
ಹ ಇಷ್ಟ್ ದಿನ ಊರಾಗಿದ್ರ ಅಂತ ಈಗ ಫುಲ್ ಸೀರಯಸ್ ಆಗಿ ಬಂತು ಈಗ ಓದ ಕುಂತ್ತಾರ ಸೀರಯಸ್.
ವೇಸ್ಟ್ ಇವ್ರುದ ಎಲ್ಲ ಇವ್ರುಏನ ಮಾಡತಾರಲ್ಲ ಇದೆಲ್ಲ ಪೂರ ವೇಸ್ಟ್ ನೋಡು.
ಹಾ
ಟೈಮ್ ಇಲ್ಲಾಂದ್ರೆ ಹೆಂಗೊ ನೀನ ಅದಕ್ ಟೈಮ್ ಕೊಡಬೇಕ ಮೇನ್ಏನಿದ್ರಿ ಒ ಮಾರ್ಕ್ನ್ಸನಾಗ ಕಡಿಮೆಬಂತಪ ಅಂದ್ರೆ ಯಾವನ ಫಿಸಿಕಲ್ ತಗದ ವಕೊಡ್ತಾರ ನಡತದ. ಬಟ್ ಇಲ್ಲಿ ಹೆಂಗ ಅಲ್ಲಿ ಇನ್ನಾ ಒಂದು ಒಂದ್ ವೇಳ ಎಷ್ಟ ಇದ್ರ ಕಡಿಮೆ ಆಗ್ತದೆ ಫಿಸಿಕಲ್ ಒಂದ ಎಟ್ ಎದಿ ಕೊಡ್ತಂದ್ರೆ ಆಯ್ತು. ಂ ಗ್ ಗುಡ್ಸಂದ ಕುಂದ್ರತಿದಿ ಬಿಡ್ತೀರಿ ಮತ್ತೆ ನೀನೆ ಎದಿಉಬ್ಬಸದ ಆಗದಿಲ್ಲ ನಿನಗೆ.
ಹ್ಮ್
ಆತರ ಆಗ್ತದೆ ಎಲ್ಲ ಫಿಟ್ನೆಸ್ ಬಾರಿ ಚೆಕ್ ಮಾಡ್ತಾರೊ ಅಲ್ಲಿ.
ಎಲ್ತ್ ಕಣ ಹಾ ಹೆಚ್ಚಿಗೆ ಇರ್ಬೇಕಂತ.
ಯಾಕಂದ್ರ ಅವ್ರಿಗಿ ತೆಗದೊಕಟ್ಟದ ಇನಟೆನ್ಷನ್ ಇರ್ತದ ಅವ್ರಿಗಿ
ಹ್
ಭಯ ಉಟ್ಟಸ್ಬಿಡ್ತಾರ ಆ ಒಂದ್ ಆ ಒಂದ್ ವಾತಾವರಣ ಅಷ್ಟ ಭಯದಾಗಿ ಮೆಂಟೈನ್ ಮಾಡ್ತಾರ ಹೊದಲ್ ಜಸ್ಟ್ ಮತ್ತೆ ಹಿಂಗ ಜಸ್ಟ್ ಆಳತಿ ಮಾಡಗ ಹಿಂಗೆ ಹಿಂಗ ಎದಿಗ ಓಡ ಬಿಡ್ತಾನವ್
ಹ್ಮ್
ಇಲ್ಲ ಅವ್ರ ಉದ್ದೇಶ ಏನ್ ಹೇಳ ತೆಗದಾಕದಪ್ಪ
ಫಾರೆಸ್ಟ್ ಹಾಕ್ಬೇಕೆನ್
ಫಾರೆಸ್ಟ್ ಇದೇನ್ ಗಾಡ ಆಕಿಲ್ಲಲ್ಲ್ ಫಾರೆಸ್ಟ್ ಗಾಡ ಇದ್ರ ಹಾಕಬಹುದು ಆಗಿತ್ತ್ ಇದ್ ಫಾರೆಸ್ಟ್ ವಾಚರಾಕಿ ಏನ್ ಮಾಡ್ತಿ
ಇದ್ ಇ ಎಸ್ ಐ
ಇ ಎಸ್ ಐ ಪಿ ಎಸ್ ಐ ಆತಲೆ ಅದ್
ಅದೇ ಪಿ ಎಸ್ ಏನೇ ಹ ಫಾರೆಸ್ಟಿಕಿ ಮದ್ಲ ಹ್ಮ್
ಬರ್ದ ಬರಿಬೇಕ ಇಲ್ಲಾಂದ್ರ ಇಲ್ಲ
ಈ ಎಲ್ಲಸಾಕಿದೇನ ಇವು ಪೊಲೀಸದ್
ಏ ಇಲ್ಲಪ್ಪ ನಾನ್ ಸಿವಲ್ ಒಂದ್ ಹಾಕಿ ಸುಮ್ಮ ಹೋಗಿ
ಏಸ ಹೆಚ್ ಕೆ ನಾನ ಹೆಚಕೆ ಎಡಾಕಿದೆ ಅಲ್ಲಾ ಹೆಚ್ ಕೆ ನಾನ್ ಹೆಚ್ ಕೆ ಎಡಾಕಿದೇನ್ ಒಂದೆ ಹಾಕಿದೆ
ಒಂದೇ ಒಂದೇ ಹಾಕಿನಿ ಯಾಕ ಯಾಕ್ಲಿಲ್ಲೇಳ್ ನನಗ್ ಹೈಟ್ ಬರ್ಲ ಅಂತ ಗೊತ್ತಿದ್ ನನಗ ನಾಕದಕ್ ಅದಕ್ ಬಾಳ ಮೂರ್ ಕತನ ಆಗತ್ತೆ
ಸಿದ್ಧೆಂದ ಹಾಕಿದೇಂಗ ಹಾಕಿಲಪ ಅಯ್ಯ ಪೇಮೆಂಟ್ ಮಾಡ್ಲಿ ಅಂತ ಅಂತ ಅಂದ
ಹ್ಮ್
ಪೇಮೆಂಟ್ ಮಾಡಿಲ್ಲ
ಆಕೀನೋ ನೀನಕಿತ್ತ ಮದ್ಲೇ ಆಕೀನೋ ಅವಂದ್
ಅವನ್ದಲೇ ಅವಂದ್
ಅವಂದೇ ಹಾಕಿನಂದೇ ಕೆಟ್ಟ ಮಾನಸಿಕ ಇದಂಗದ ಅಂತ ಮೊದ್ಲೆ ಹಾಕಿನ್ ನನ್ ಕಿತ್ತ ಅಪ್ಲಿಕೇಶನ್ ಅವಂದ್
ಏ ಹಾಕಿಲ್ಲ ಪೇಮೆಂಟ್ ಆಗಿಲ್ಲ ಅಂತಲೇ ನಂದ ಅಂತ‌ ಅಂದ ಮುಂದೆನ ಎಷ್ಟ ನಾಟಕ ಮಾಡ್ತಿ ಅಬ್ಬ ಅಬ್ಬಬ್ಬ ಅಂದೆನಾ ಹಾ ರೂಕ್ಕಿಲಂತ ಹೇಳಿನಿ ಅವನೆ ಹಾಕೆನಂತಂದ ಮಗ್ ಅದಕ್ಕೆ
ಪೇಮೆಂಟಸತೆಕ್ ಮಾಡಿಲ್ಲ ಮಗ ಕೊ ಶುಕರವಾರ್ ಕೊಡ್ತಿನಿ ಅಂತಂದ್ ಎರಡ ಶುಕರವಾರ ಹೋದುವ್
ಹ್ಮ್ ಯಾವ ಅರ್ ಕೊಡವಿದೆನೆ ನೀ ಅವನಿಗಿ
ಏ ಸಾವಿರ ರೂಪಾಯ ಕೊಡವಿದನೆಪ್ಪ
ನೋಡ ಅದ್ರಾಗೆ ಆಡ್ ಮಾಡ್ಬ ಅಂದ್ರ ಏನ್ ಹೇಳಿಲ್ಲಾ ನೀ ಹೇಳ ಹೇಳಕೊತ್ತೀನಿ
ಇಲ್ಲಿಲ್ಲ ಸಾವಿರ ರೂಪಾಯ ಕೂಡದ್ ಇತ್ತ ಅಲ್ಲೆ ಅವತ್ತ್ ಶರ್ಟಿಗ ಕೊಟ್ಟಿವ್ ನಿದೆ ಒಂದ್ ಅದಕ್ಕೆ ನಾಕ್ನೂರ ಐವತ್ತ್ ಇದೊಂದ ಒಂದ ಏಳ್ನೂರ ಐವತ್ತ್ ಅಂಗ ನೋಡಿದ್ರ ಮತ್ ನನಗೆ ನಮಗೆ ಬರತವ್ ಮತ್ತ್ ಉಲ್ಟಾ
ಹ ಹಾ
ಆಕತೀನ ಅಂತ ಅಂದಾನ ಇನ್ನ್ ಯಾವಗಾಕತ್ತನ್ ನಾನ್ ಕೇಳಿಲ್ಲ ರೊಕ್ಕ ಸ್ವಲ್ ಕಡಿಮಿ ಬಿದ್ದಾಗ್ ಕೇಳಬೇಕಂತ್ ಬುಟ್ಟಿನಿ
ಹ್ಮ ಹ್ಮ ಹ್ಮ್
ಸದ್ಯಕ್ಕಿಲ್ಲ ಸ್ವಲ್ಪ್ ಗಾಡಿನೇ ಹೋಗ್ಯದ ಸ್ವಲ್ಪ್ ಗಾಡಿನೇ ಮಾಡ್ಸ್ಬೇಕ್ ಒಂದ ನಾಕ್ ನಾಕ ಐದ ಸಾವಿರ ಬರುತ್ತೆ ಖರ್ಚು ಅದಕ್ಕೆ ಒಂದೇ ಸಾರಿ ಕೇಳಿದ್ರ ಆಯ್ತ್ ಅಂತ ಬುಟ್ಟಿನ್ ನಾನು ಈಗ
ಹ್ಮ ಹ್ಮ ಹ್ಮ್
ನೋಡಮ್ಮ ಆಮಾಗ್ ಮತ್ತೆ ರೊಕ್ಕನ್
ನಮಗ ನೀವೆ ಹಾಕಬೇಕಲೇ ಮಾಮ್ಮ ನನಗೆ ಏನ್ ಕೇಳ್ತಲೇ
ಏನ್ ನಿನಗೆ ಹಾಕಬೇಕು ನೀನೇ ಗಳಸೆಂಡ್ ಹೋಗಿದ್ದಪ್ಪಾ ಎಲ್ಲ ಇಷ್ಟ ದಿನಾಯತ್ ಊರಾಗಿದ್ದ ಎಲ್ಲ ಪ್ರಿಪೇರ್ ಮಾಡ್ಕೊಂಡ ಹೋಗಿದ್ದೀ
ಹ್ಮ್ ಹ್ಮ್ ಇಲ್ಲಪ್ಪಾ ಅಲ್ಲಿ ಏನ್ ಮಾಡಿವ್ ಕೆಲ್ಸನ ಏನ್ ಮಾಡಿವ ಹೇಳ್
ನಾಕೈದ ವರ್ಸ ಊರ್ ಕಡೆ ಬರ್ಬಾರ್ದಂತ ಅಷ್ಟು ರೊಕ್ಕ ತಗೊಂಡ ಹೋಗಿದ್ದೀವಿ ಏನ್ ಇಲ್ಲ ಈಗ್.
ಹ್ಮ ಹ್ಮ
ಆ
ಹಂಗೇನಿಲ್ರೀ ಮಾಮಾ ನಿಂಬಲ್ಲೇ ಕೇಳ್ಬೇಕ್ ನಾವು.
ನಡಿತದ್ ಈಗ ಒಂದ್ ಒಂದ ಲಕ್ಷದ ಒಂದ ಯಾಡ್ ವರ್ಷ ಇರ್ತಿ ಆರಾಮ್ಸೇ.
ಹ್ಮ ಏನ್ ಕೇಳ್ತಪ್ಪಾ ಯಪ್ಪಾ ಯಾಡ್ ಲಕ್ಷ ಒಂದ್ ಲಕ್ಷ ಹ ಅಂದ್ರ ಬಿ ಎಷ್ಟ ಬರ್ತದ ಅಂತ ಗೊತ್ತಿಲ್ಲ ನಮಗ. ಒಂದ್ ಲಕ್ಷದಾಗ ಎಸ್ ಇರ್ತಾವ್ ನಿಮ್ಮ ಟ್ರಕ್ ಅಲ್ಲೋ ರಕ್ಕ ಎಸ್ ಒಂದ್ ಲಕ್ಷಕ್ಕ ಎಷ್ಟ ಜಿರೋ ಆವ ಡಿಜಿಟ್ ಆವ ಗೊತ್ತ ಲ್ಲಂದೆ ಮತ್ತ್ ನೋಟ್ಸ್ ಅಲ್ಲ ಅಷ್ಟು ತಗೊಂಡ್ ಹೋಗೇನಂತ ಹೇಳ್ತ ಲ್ಲ ಅವ್ ಎಣಸಕ್ ಗೊತ್ತಿಲ್ಲಾ ಅವ್ ರಕ್ಕ ರಕ್ಕಲ್ಲಿ ಇರ್ಬೇಕ ನಂಬಲ್ಲಿ ಅಂದೆ.
ಅಲ್ರೀ ಮಾಮ್ ನಿನ್ಗ ಏನ್ಸಾಕ್ ಬರಲ್ಲ ಅಂತಾನೇ ಗೂರ್ತದ ನನ್ಗ ಅದಕ್ಕೆ ಏನ್ ಮಾಡಿದ್ದ ಬ್ಯಾಂಕ್ ಅಕೌಂಟ್ಗೆ ಇಟ್ಕೊಂಡ್ ಹೋಗಿ ನೀನ್. ಎಲ್ಲಿ ಸೀದ ಫೋನ್ ಪೇ ದಾಗ ಜೀರೋ ಬರೋತ್ತನಾ ಹೊಡ್ಯೋದ ಹೊಡ್ಯೋದ.
ಅಲ್ಲಾ ನೋಡಕ್ನ ಆಗಲ್ಲ ನಮ್ಗ ಅಂತವ್ ರಕ್ಕ ಬಂದಾಗ ನಂಗ್ ಗೊತ್ತಾಗ್ತದ ಬಂದಿದ್ರೆ ಎ ಇದಕ್ಕ ಒಂದ್ ಲಕ್ಷ ಅಂತರ ಇದಕ್ಕ ಯಾಡ್ ಲಕ್ಷ ಅಂತರ ಹ ಯಾಡ್ ಲಕ್ಷ ಅಂತಾರ ಅಂತ ಗೊತ್ತಾತ ಅದು ಬಂದೇ ಇಲ್ಲ ನಂಬಲ್ಲಿ ಇನ್ನ್ ನಾ ನ ಹತ್ತ ಇಪ್ಪತ್ತ ರೂಪಾಯಿ ದಾಗೆ ಇದೀವಿ.
ನೀನ್ ನೋಡಿ ಹೆಂಗಂದ್ರ ಬ್ಯಾಂಕ್ ಅಕೌಂಟಿಗೆ ಹಾಕ್ಯಂಡ ಹೋಗ್ಬಿಟ್ಟಿದಿ ಇಲ್ಲಿ ಹಾಕ್ಬಿಟಾರ ನಿನಗ ನಿಮ್ಮ ಮಾವರ. ಏನಿಲ್ಲ ಜೀರಾ ಹೊಲತ್ತಾನ ಹೊಡಿ ಅಲ್ಲಿಗ ಏನ್ ನಿನ್ಗೆನ್ ಗುರ್ತಾಗೋದಿಲ್ಲ.
ಹತ್ ಹತ್ತ ಇಪ್ಪತ್ತರದಾಗ ಹೋಗ ಹತ್ತ ಇಪ್ಪತ್ತರದಾಗೆ ನಮ್ದ ಏನಿದ್ರು. ಹ ಹತ್ತ ಇಪ್ಪತ್ತು ರೂಪಾಯಿ ರೂಪಾಯಿ ರೂಪಾಯಿ.
ರೂಪಾಯಿಗಳೋ.
ರೂಪಾಯಿ ಮೌಲ್ಯದಾಗ ಏನು ಇಲ್ಲ ಹತ್ತು ರೂಪಾಯಿ ಇದಾಗ ಅಷ್ಟೇ ಮೌಲ್ಯ ಮತ್ ಲಕ್ಷ ತನ್ ಇಲ್ಲ.
ಹ್ಮ್ ಹ್ಮ್
ಮ್ಯಾಕ್ಸಿಮಮ್ ಅಂದ್ರ ನೂರ ರೂಪಾಯಿ.
ಹ್ಮ್ ಏನ್ ಹ್ಮ ನಡಿತದ್ರೀ. ಮಾತಾಡೋ ಕಲ್ತರಿ ಈಗೆಲ್ಲಾ ಹೆಂಗ್ ಕೇಳ್ತೀರಿ ನಮ್ಗೆಲ್ಲ ಇನ್ನೋಸೆಂಟ್ಗಳ ಮಾಡಿರಿ.
ಮೂರ್ ಮೂರ್ ಅಂಕಿಗಳು ಬಿಟ್ಟು ದಾಟ್ರಿಲಾ ಮತ್ತ ಫೈನಾನ್ಸ್
ಹ್ಮ್ ಹ್ಮ್ ತುಂಬಾ ಚೆನ್ನಾಗಿ ಮಾತಾಡ್ತಿ.
ಹಾ
ಮತ್ತ ಹೆಂಗೆ ಕಾಲೇಜ್ ಇದು ಎಷ್ಟ ಕಟ್ಟಿದಿ ಫೀಸ್?
ಎಷ್ಟ್ ಯಾವ್ದ ಹತ್ತ
ಮತ್ತೆನ ಅದ ಎಷ್ಟ್ ಅಂಕಿ ಆದ?
ಅ ನಾನ್ ನನ್ ನನ್ ಬಲ್ಲಿ ಬಂದಿಲ್ಲಲ್ಲ ಡೈರೆಕ್ಟರ್ ಅದು.
ಹಾ ಹಾ ಡೈರೆಕ್ಟ್ ನಿಂಬಲ್ಲಿ ಬಂದಿಲ್ಲೆನ್?
ನಂಬಲ್ಲಿ ಬಂದ್ರ ಇದಕ್ಕ ಇಷ್ಟ ಎಷ್ಟ ಹಿಂಗಂತ್ ಹ ಸರಿ